ವಸ್ತು ನಿ ನ ಮಾಡ ನ ಅಂಜಾರ ಪೋನ್ ಒಂದ್ ಸಾರಿ ಮಾಡಿನಿ ಕೆಡಿಸಿಟ್ಟಿ ಎಡು ಸರಿನ ಇನ್ನೋ ಮೂರ ಅವಾವ ನಾನ ನನ್ ಕೂಡ ಹಲೋ ಅ ಸಾರೀ ಸಾರೀ ಸಾರೀ ಗುರು ಈ ಕಡೆ ಮಾತಾಡ್ತಾ ಇದ್ದಿ ಏನಲ್ಲಪ್ಪಾ ಇದೆ ಆಸ್ಲಲ್ಲೀ
ಹ್ಮ್ ಹಾಸ್ಟೆಲಲ್ಲಿ ಏನಿಲ್ಲ ಸ್ಟಡಿ ಮಾಡ್ಬೇಕ ಕೊಂಡು ಬಂದವಿ ಆದ್ರೆ ಮಾಡಕ್ ಆಯತಾ ಇಲ್ಲ
ಆಯ್ತಾ
ಇಲ್ಲಪ್ಪಾ ನಮ್ಮ್ ರೂಮಮೇಟ್ ಚೆನ್ನೈಗೆಲ್ಲಬ ನಾನು
ಹಾ ಏನ್ ಮಾಡ್ತಾನ
ಏ ಅವನು ಬರ ಓ ಓದ್ತೀನಿ ಓದ್ತನಿ ಅಂತ ಹೇಳ್ತಾನ ಊರಾಗ ಏನು ಓದವಲ್ಲ ಊರಲ್ಲೆಲ್ಲ ಹೇಳ್ಕೊಂಡ್ ತಿರ್ಗಾಡ್ ನ ಓದ್ತೀನಿ ಓದ್ತೀನಿ ಅಂತ
ಯಾರು ನಿಮ ಜೊತೆ ಹತ್ತನಲ್ಲ ಹೈಟ್ ಅವನ
ಇರ್ತಾನಲ್ಲ ಅವನೇ ಒಂದಿಷ್ಟು
ಜನ್
ಅ ಕ ಧಕ್ಕೆೆ ಹ
ಹಾ ಜಾಸ್ತಿ ಆತಾರೆ ಓದೋದು ಓದ್ತಾನೆ ಎಲ್ಲ ಚೆನ್ನಾಗಿ ಕೋಚಿಂಗ್ ಅದೆಲ್ಲ ಮುಗಸಿದಾನಿ ಹ್ಮ ಕಂಪ್ಲೀಟ್ ಆಗಿದೆ ಒಂದು ಕೋಚಿಂಗು ಅದು. ಹ್ಮ್ ಇಲ್ಲ ಈ ಬಿಜಾಪುರಲ್ಲಿ ಮುಗ್ದಿದ್ದೆ ಒಂದು ನಿಮ್ದು ಕೋಚಿಂಗ್ ಏನು
ಎಲ್ಲ ಬರುವ ನಾವೇನ್ ಕೋಚಿಂಗ್ ಏನಿಲ್ಲ
ಹ ಹೌದಾ ನೀವು ಪೀಸ್ ಅನೋ್ ಏನ್ ತಗೊಂಡಿಲ್ಲ ಅಂತೆ ಒಟ್ಟ ಊರಲ್ಲಿ
ಏನು ಇಲ್ಲ
ಮತ್ತೆ ಸಿಡಿ ಏನು ಹೆಂಗ ನಡ್ದಿದೆ ಬ. ಹ ನಮ್ದು ಏನಲ್ಲಪ್ಪ ಅಷ್ಟೆ ಸಿಂಪಲ್ ಆಗಿ ಎ ಒಂದು ಸ್ವಲ್ಪ ಸ್ಟಡಿ ಬಗ್ಗೆ ಡಿಸ್ಕಸ್ ಮಾಡಣ ಏನಾನ ಇದ್ರ ಬಗ್ಗೆ
ಓಕೆ ಗುರು ಆಯ್ತು ಹ ಏನಾದ್ರರು
ಒಂದಿಷ್ಟು ಕ್ವಶನ್ ಕೇಳಲ
ಹಾ ಕೇಳು.
ಹ್ಮ ಇದು ಕರ್ನಾಟಕದಲ್ಲಿ ಎಷ್ಟು ಕಂದ ವಿಭಾಗಗಳಿವೆ ಹ.
ಕಂಡ ಇವಾನ.
ಕಂದಾಯ ವಿಭಾಗಗಳುಗಳು ಹೌದಾ
ಎತ್ತಿಗೆ ಉಂಟು ನಾಲ್ಕಲ್ವಾ
ಹಾ ನಾಲ್ಕು ಹ ಸರಿ ಯ ಅವವು
ಕಲ್ಬುರ್ಗಿ ಕಲ್ಬುರ್ಗ ಮತ್ತ ಬೆಂಗಳೂರ ವಿಭಾಗ
ಹ್ಮ್ ಮತ್ತೆ
ಬೆಂಗಳೂರಿಗೆ ವಿಬಾಗ ಆಯ್ತಾ
ಹಾ
ಇನ್ನೆರೆಡು ಗೊತ್ತಿಲ್ಲಪ್ಪಾ
ಆ
ಇನ್ನೆರಡು
ಇನ್ನೆರಡು ಮೈಸೂರು ಮತ್ತು ಬೆಳಗಾವಿ
ಮೈಸೂರ್ ದಾಗ
ಹಾ ಹಾ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತವೆ
ನಿಮ್ಮ ಭಾಗದಲ್ಲಿ ಒಂಬತ್ತು
ಒಂಬತ್ತಾ ನಾ ಈಗ ಒಂದು ಜಿಲ್ಲೆ ಹಸರು ಹೇಳ್ತೇನಿ
ಹಾ
ಅದು ಯಾವ ವಿಭಾಗದಲ್ಲಿ ಬರ್ತ್ತ ಅಂತ ಹೇಳ್ಬೇಕು ನೀವು
ಅದ
ಇದು ದಾವಣಗೆರೆ ಯಾವ ಕಂದಾಯ ವಿಭಾಗಾ ಬರುತ್ತೆ ಇದು ದಾವಣಗೆರೆ
ಏನಂದ್ರ ಬೆಂಗಳೂರು ಬೆಂಗಳೂರ್ ಬೆಂಗಳೂರು
ಹಾ ಓಕೆ ಬೆಂಗಳೂರಿಯಲ್ಲಿ ಬರುತ್ತೆ ಮತ್ತೆ ಇದು ಬೆಂಗಳೂರು ವಿಭಾಗವನ್ನು ಆಳಿದ ಮೊದಲ ಅರಸರು ಯಾರು
ಮೊದಲಾರಸು ಹ ಅಂದ್ರೆ ಯಲಂಕಾದ ನಾಡಪ್ರಭುಗಳು
ಹೂ ಯಲಂಕದ ನಾಡಪ್ರಭುಗಳನ್ನು ಬರ್ತಾರೆ ಮತ್ ಕೆಳದಿಯ ನಾಯಕರು ಅಂತ ಬರ್ತಾರಲ್ಲ ಅವರುನು ಇದು ಬೆಂಗಳೂರು ವಿಭಾಗದಲ್ಲಿ ಅತಿ ಶೂ ಉಷ್ಣಾಂಶವನ್ನುಹೊಂದಿರುವ ಜಿಲ್ಲೆ ಯಾವುದು
ನಿಮ್ರೂ ವಿಭಾಗದಲ್ಲಿನ
ಹೂ
ಅಂದ್ರೆ ರಾಯಚೂರಾ ರಾಯಚೂರಲ್ಲಿ ಕಾರಿ ಆು
ಅಲ್ಲ ಬೆಂಗಳೂರು ವಿಭಾಗದಲ್ಲಿ ಅಷ್ಟೇ ಹ
ಹೌದಾ ಚಿತ್ರದುರ್ಗ
ಚಿತ್ರದುರ್ಗ ಅಲ್ಲಾಂತ ಕೋಲಾರಂತೆ
ಹೌದಾ ಸರಿ ಬಿಡಪ್ಪ ಸರಿ
ಹೂ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಬೆಂಗಳೂರು ವಿಭಾಗದಲ್ಲಿ ಅಷ್ಟೇ ಹ
ಶಿವಮೊಗ್ಗ
ಹೂ ಶಿವಮೊಗ್ಗ ಮತ್ತು ಕಡಿಮೆ
ಕಡಿಮೆ ಅಂದ್ರೆ ಕೋಲಾರ ಕೋಲಾರ ಇರ್ಬೋದು
ಅಲ್ಲ ಚಿತ್ರದುರ್ಗ ಹಾ ಇದು ಮಾರ್ಕೊಂಡ ಆಕ ನ ಅಳ್ಳಲ್ಲಿ ಜಲಸ
ಅದನ್ನ
ಹಾ
ಮಾರ್ಕೊಂಡ ಒಳ್ಳೆ ಕೆಲಸ ಎಲ್ಲಿ ಬರು್ದು.
ಇದು ತುಮಕೂರು ತುಮಕೂ. ತುಮಕೂರು ಜಿಲ್ಲೆಶಿಂ್ಶಾ ನದಿಗೆ ಕಟ್ ಇದೆ ಅದು ಮಾರ್ಕೋನಹಳ್ಳಿ ಜಲಾಶಯ.
ೌದಾ ಶಿಮಷಾ ಹಾ ಹ.
ಹಹ ಶಂಶಾ ನದಿ ಇದು ತುಮಕೂರಲ್ಲಿ ಅರಿವ ಏಕೈಕ ನದಿಿಯಾಗಿದೆ ಇದು ಶಿಂಶಾ ನದಿ ಒಂದೇ ಆ ತುಮಕೂರು ಫುಲ್ ಅರಿವು ತುಮಕೂರು ಜಿಲ್ಲೆಯಲ್ಲಿ ಒಂದೇ ನದಿ ಅರಿಯುತ್ತೆ ಶಿಂಶಾ ನದಿ ಒಂದೇ. ಹ್ಮ ಇದು ಜೋಗಿಮಟ್ಟಿ ಅರಣ್ಯ ಧಾಮ್ ಅಂತ ಯಾವ್ ಜಿಲ್ಲೆಯಲ್ಲಿ ಬರ್ತದೆ ಜೋಗಿಮಟ್ಟಿ.
ಹೋಗ. ಇದು ಗೊತ್ತರ್ತರ.
ಹಾ ಚಿತ್ರದುರ್ಗದಲ್ಲಿದಲ್ಲಿ ಬರುತ್ತೆ ಶರಾವತಿ ಮನ್ಯ ಮೃಗಧಾಮ.
ಶಿವಮೊಗ್ಗ
ಹಾ ಸರಿ ಮತ್ತ್ ಮಂಡಗದ್ದೆ ಪಕ್ಷಿಧಾಮ
ಹ ಶನುಕ.
ಹಾ ಓಕೆೋ ರಮಜೇವರಪಟ್ಟ.
ರಾಮ್ ದೇವ್್ರ ಬೆಟ್ಟ ಅಂದ್ರೆ ಕೊಡುವ.
ಹಾ ಅಲ್ಲ ಅಲ್ಲ ರಾಮನಗರದಲ್ಲಿ ಬರುತ್ತೇವೆ.
ರಾಮನಗರ.
ಹ್ಮ ಇದು ಇದು ದಾವಣಗೆರೆ ಜಿಲ್ಲೆ ಇದೆಲ್ಲ ದಾವಣಗೆರೆ.
ಹಾ.
ಇದು ಯಾವ ಜಿಲ್ಲೆಯ ಅಂದ್ರ ಪ್ರತ್ಯೇಕಗೊಂಡದ ಇದು ರಾಮ ದಾವಣಗೆರೆ.
ಂದ್ರೆ ಹುಬ್ಳಿ ಅದಾನ ಅದು.
ಹ ಅಲ್ಲ ಅಲ್ಲ ಹುಬ್ಳ್ಳಿಯಿಂದ ಅಲ್ಲ ಇದು ಇದರಿಂದ ಹ್ಮ್. ಹ ಇದು. ಯಾವಪ್ಪ ಗದಗಿಂದ ಗದಗಿಂದ ಏನ ಡಿವೈಡ್ ಆಗಿರ್ಬೋದು ದಾವಣಗೆರೆ ಹಾಸನದಿಂದಪ್ಪ ಹ. ಹಾ ಇದು ಬ ಇದು ನೇರ್ಘಟ್ಟ ವನ್ಯಜೀವಿಿದ ಮೈ ಹ. ಎಷ್ಟರಲ್ಲಿ ಅಂದ್ರೆ ಅದು ನೈನ್ಟೀನ್ ನೈನ್ಟಿ ಸೆವೆನ್ ಹತ್ತೊಂಬತ್ ನೂರ ತೊಂಬತ್ತಏಳರಲ್ಲಿ. ಇದು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು ಯಾರು.
ಎಸ್ ಅಡ್್ಲಿಂಗಪ್ಪ.
ಮೈ ಹ ಓಕೆ ಎಸ್ ನಿಜಲಿಂಗಪ್ಪ. ಮತ್ತ ಇದು ಇ ಇದ ಅಲ್ಲ ಇದು ಭದ್ರಾವತಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಯಾರು ಸ್ಥಾಪಿಸಿದರು ಮತ್ತು ಎಷ್ಟರಲ್ಲಿ ಸ್ಥಾಪಿಸಿದರು.
ಹತ್ತೊಂಬತ್ ನೂರ ಇಪ್ಪತ್ ಮೂರಲ್ಲಿ ಸಿವರಂ ವಿಶ್ವೇಶ್ವರಯ್ಯ.
ಹಾೆದು ಇದು ಕನಕ್ಪುರ ಅಂತ ಒಂದು ತಾಲೂಕ್ು ಬರುತ್ತಲ್ಲ ಯಾ ಜಿಲ್ಲೆಯಲ್ಲಿ ಬರುತ್ತೆ ಅದು ಕನಕ್ಪುರ.
ಕಖಾನಾಪುರ ಅದು ಬೆಳಗಾವಿ.
ಇಲ್ಲ ಅದು ರಾಮನಗರದಲ್ಲಿ ಬರುತ್ತೆ ನಮ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಂದನೇ ಅ ವಿಧಾನಸಭಾ ಕ್ಷೇತ್ರಕ್ಕೆ ಆಯ್ಕಿ ಆತಾರೆ ಅಲ್ಲಿಂದ ಕನಕಾಪುರದಿಂದ.
ಕನಕಾಪುರ ನೀವ್ ಹೇಳದು ನಾವು ಕಾನಾಪುರ ಅಂತ ಅನ್ಕೊಂಡೆ.
ಕಣಕ್ ಪರ.
ಅನಕಪುರ ಯಾವ ಡಿಸ್ಟಿಕ್ು.
ಕನಕ್ಪುರ ಇದು ರಾಮನಗರ.
ರಾಮನಗರ ನ. ಇದಗ ರಾಮನಗರವನ್ನು ಯಾವ ಯಾವ್ದ. ಎಲ್ಲಾದ್ ಘೋಷೆ ಮಾಡಿದ್ದಾರೆ ಏನಂತ ಹೇಳ್ತಿದ್ದಾರೆ.
ರಾಮನಗರ್ಕ್ಕಾ ಹ
ಹಾ
ಅ ಗತ್ತಲ್ಲ ಪಯಿ ಏಂತರ ಗತ್ತಲ್ಲಾ
ಬೆಂಗಳೂರು ದಕ್ಷಿಣ
ಹ ಹೌದೌದೌದು ಬೆಂಗಳೂರು ದಕ್ಷಿಣ ಅಂತ ಮಾಡಿದಾರ ನೀ ಹದು ಹಾ ಹಾ ಮತ್ತೆ ಇದು ನಜಿಿದದುರ್ಗ ಎಲ್ಲಿ ಬರುತ್ತದೆ ಯಾವ ಜಿಲ್ಲದಾಗ ಬರುತ್ತೆ ನಜಿದುರ್ಗ
ಚಿತ್ರದುರ್ಗ ಅಂದ್ರೆ ಇದು ಚಿಕ್ಕಬಳ್ಳಾಪುರ
ಹಾ ಇದು ಮತ್ತು ವಿದರಾಶ್ಪತ್ರೆ
ನಿರಾಸತ್ವ ಇದು ಕೂಡ ಚಿಕ್ಕಬಳ್ಳಾಪುರ.
ಹ್ಮ್ ಹ್ಮ್ ಮತ್ತದು ಅದು ಅದರ ವಿಿದುರಾಶ್ವತ್ದ ಸವೆಯ ನೆನಪಿಗಾಗಿ ವೀರಸೌಧವವನ್ನು ನಿರ್ಮಿಸಾರಂತಲ್ಲಿ ಚಿಕ್ಕಬಳ್ಳಾಪುರದ.
ಹ್ಮ ವಿರ ಸೌಧಾನ
ಇದು ಮೈಸೂರು ವಿಭಾಗದಲ್ಲಿ ಮೈಸೂರು ವಿಭಾಗದಾಗ ಎಷ್ಟು ಜಿಲ್ಲೆಗಳಾವ
ಮೈಸೂರು ವಿಭಾಗದಾಗ ಒಂಬತ್ತು
ಹ್ಮ ಟು ಹ ಹಲೋ ಮ ಸೂರು ವಿಭಾಗ
ಹಾ
ಮೈಸೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರುತ್ತವೆ
ಅದೇ ಹೇಳಿಂದಲ್ ಒಂಬತ್ತ ಅಲ್ವಾ
ಅಲ್ಲ ಎಂಟು ಬರ್ತಾವ ಮೈಸೂರ್ದಾಗ
ಒಂಬತ್ತು ಬೆಂ್ಗಳೂರಲ್ಲಿ ಬರ
ಹಾ ಹಾ ಹೌದು ಬೆಂಗಳೂರಲ್ಲಿ ಒಂಬತ್ತು ಬರ್ತಾವ ಇಲ್ಲಿ ಎಂಟ ಬರ್ತಾವ
ಅಂದ್ರೆ ಬೆಳಗಾವಿ ಮತ್ತೆ ಮೈಸೂರು ಎಂಟೆಂಟ ಹಾ
ಬೆಳಗಾವಿ ಮತ್ತು ಮೈಸೂರು ಎಂಟ ಎಂಟು ಮತ್ತು ಮೈಸೂರು ಮಂಡ್ಯ ಹಾಸನ ಉಡುಪಿ ದಿಣ ಕನ್ನಡ ಚಾಮರಾಜನಗರ ಮೈಸೂರು ಮಣದು ಕೊಡಗು ಎಂಟು ಜಿಲ್ಲೆಗಳು ಬರ್ತವೆ ಸೇಮ ಕಬಾರತ ಆಮ್ಯಲ ನೀ
ಹಾ ಸರಿ ಓಕ